ಹಲೋ
ಹಲೋ ನಬಿ ಆರಾಮನಪ್ಪಾ
ಆರಾಮಿದೆ ನೋಪಾ ನೀನ್ ಆರಾಮಿದಿಲ್ಲ
ಹಾ ಆರಾಮ್ ನೋಡಪ್ಪಾ ನಾನು
ಎಲ್ಲಿಪಾ ಈವಾಗ ಕಾಣಲಾಗಿದೆಲ್ಲ
ಇಲ್ಲೇ ನಾನು ಈ ಕಡೆ ಬಂದೆ ನೋಡ ಸ್ವಲ್ಪ ದೂರ ಬಂದಿದ್ದೆ
ಹ್ಮ
ಆಹ ನಂದು ಸ್ವಲ್ಪ ಸ್ಟಡಿ ನಡದ ನೋಡಪ್ಪಾ ಅದಿಕ್ಕೆ ನಾನು ಇಲ್ಲಿ ಈಗ ಊರಾಗನಿಲ್ಲ ಸ್ವಲ್ಪ ದೂರಾಗ ಬಂದಿದ್ದೆ ಈ ಕಡೆ ಬಿಜಾಪು
ಹ್ಮ್ ಹ್ಮ್
ಹ್ಮ್
ಹೆಂಗ್ ಆರಾಮ್ ಇದಲ್ಪ ಪಾಲೆ
ಹಾ ಆರಾಮಿದೀನಿ ನೋಡ ನೀನ್ ಹೆಂಗಿದೆ ಆರಾಮಿದಿಲ್ಲ
ಹ್ಮ್ ಏನ್ ನಾವನ್ ಆರಾಮಾಗಿದ್ ಏನ್ ಹತ ನಮ್ದೆಲ್ಲ ಬಾಳ ಕಷ್ಟ ನಡ್ದ ಈ ಜೀವನ
ಅ ಯಾಕೆ ಏನ್ ಕಷ್ಟ ಆಯಿತು ಏನಿಲ್ಲ.
ಹಿಂಗೆ ಎಲ್ಲಾ ಬಾಳ ದೊಡ್ಡ ದೊಡ್ಡ ಲಿಗಾಡ್ ಮಾಡುಕೊಂಡು ಬಿಟ್ಟೀಗಿ. ಕುಂತ ಸುಮಕ ಕು ಸುಮ್ ಕೂಡ ತಿಪ್ಪಿಲಿಗೆ ತಿಪ್ಪಿ ಕದಕ ಮೈ ಮೇಾಲ ಹಾಕೊಂಡಂಗಲ್ಲ ಅದಲ್ಲ.
ಏನಾಯಿತು ಏನು ಮಾಡುಕೊಂಡಿಯ ಏನಿಲ್ಲ.
ಏ ಮನೇಲಿ ಆರಾಮ್ ಮನೇಲಿ ಊಟ ಹಾಕಿದರೆ ಮನೇಲಿ. ಇಲ್ಲಿ ಅದು ಬುಟ್ಟಿ ಎಲ್ಲಾ ನಾಯನ ಬಡ ಎಲ್ಲಾ. ಬಾಳ್ ಶಾಣ ಶ್ಯಾಣ ಅಂತ ಸುಮ್ನೆ ಇರು. ಎಲ್ಲ ಊಟ ಮಾಡುಕೊಂಡು ಕುಂತೇ ಏನ್ ಹೇಳುತಿ ಅಂತ.
ಏನಾಯಿತು ಏನಾಯಿತು ಹೇಳು.
ಏನಾಗಲ್ಲಪ್ಪ.
ಹೌದಾ ಏನಾಯಿತು ಹೇಳು ಶೇರ್ ಮಾಡುಕೊ ನಮ್ಮ. .
ಏನು ಅಂಗೆ ಏನಿಲ್ಲಾ ಅಂಗೆ ಹೋಗಿದೆ ಅಂಗೆ ಒಂದ ಪರಿರಸರಲ್ಲದು ಒಂದು ಕಡೆ ಕಂಪನಿಗೆ ಅಂತ ಹೋಗಿದ್ದೆ ಅಂಗೆ.
ಉಮ್.
ನಮಗೆ ನಮ್ಮ ಅಣ್ಣರ ಇದ್ದರು ಅವರಿನ್ ಪಾಪ ಗೊತ್ತಿಲ್ಲ ಫೋನು ಹಚ್ಚಿದರು ಅವರಿಗೆ ಈತರ. ಅವರು ಫ್ರೆಂಡ್ ಮಾತಾಡೋದ. ಎಲ್ಲ ಮಾಡಿಯಾ.
ಉಮ್.
ಪೋನು ಹಚ್ಚಿರಿ ನಮ್ಮಣ್ಣ ಅದೇ ಕೆಲಸ ಆದ ಮೇಲೆ ಹೋಗುತ್ತೆನೆ ಅದೊಂತೊಂದ್ . ನನಗೆ ಒಂದು ಎರಡು ಮೂರು ವರ್ಷ . ನಾನು ನಮ್ಮ ತಾತ ಊರಲ್ಲಿ ಇದ್ದರೆ ನಾನು ಎಲ್ಲ ಅಭ್ಯಾಸ ಬೋರ್ ಆಗಿ .
ಹ್ಮ್ ಇದು ನಿಮ್ ನಿಮ್ ಮೊದಲು ನಿಮ್ಮುತ್ತನ್ನು ಮೂರು. ನಿಮ್ ಮತ್ತನ ಊರಾಗಿದ್ದಲಯೇನು.
ಅಲ್ಲಿ ಇದ್ದೆ. ಅಲ್ಲಿ ಅಲ್ಲಿನ ದುಡ್ಡೆ ಎಲ್ಲ ಬಾಳ ಇತ್ತ ಕೆಲಸದಲ್ಲಿ ಯಾಕೆಂದರೆ. ನಾನು ಅಲ್ಲಿ ಹೋದ ಪೋಸ್ಟ್ ಗೆ ಸ್ಟಾರ್ಟಿಂಗ್ ಹತ್ತ ಹತ್ತ. ಅದೆಲ್ಲ ನೋಡುಕದತಿ ನಂದು ಅಲ್ಲಲ್ಲಿ. ಅತ್ತೆ ಮೇಲೆ ನೋಡುಕೊಂಡು ಅದು ಒಂದು ಮೂರ್ತಿ. ತಿಂಗಳ ಮಾಡಿದಿವಿ ರಾತ್ರಿ ಅಂದಿಲ್ಲ ಆಗಲ ಅಂದಾ ದುಡ್ದಲ್ಲ.
ಉಮ್.
ಮಾಡಿ ಮಾಡಿ ಮಾಡಿ ಸಾಕಿ. ಹೇತವೆ ಮತ್ತು ಇಂದಡಿಗೆ.
ಹ್ಮ್.
ಇಲ್ಲ ಆದ ತಕ್ಷಣ ನಮ್ಮ ತಾತ ತಲಿ ಓಡಸಿದ ಸ್ವಲ್ ತಲಿ ಓಡಸಿಂದ. ಹಿಂಗಾದ್ರೆಲ್ಲಾ ಅಮ್ಮರ. ಲ್ಲಾಕ್, ಸುಮನೆ! ವೇಸ್ಟ್? ಮಾಡಕೊಂಬಿ ಕೂಡಂತ, ಅಂಗಡಿ. ಆಗ ಅಂಗಡಿ ಆಗ? .. ನಾನ, ಕೇಳ್ದ? ಅಂಗಡಿ ಮಾಡ. .. ಆಗ್ತ, ನೋಡು. ನಿನ್ ಮಾಡ್ಕೊಂಡ್? ಹೋಗ್ತರ ಅಂತಂದ, ನನಗ ಏನ್ ಗೊತ್ತಾವಾಗ ನನ್ ಏನ್?.. .. ತು, ಯದ್, ಮಾರ್ಕ, ತಗೋಂತ ಆಯ್ತ. ತಗಪ್ಪ ಮಾರ್ಕನ್?.. ಅದ, ಹಾಕಿ. ಕೊಟ್ಟ! ಹಾಗಾಕಿ ಕೊಟ್ಟ? .. ಒಂದು, ಏನ್, ಅಷ್ಟ, ಸ್ಟಾರ್ಟಿಂಗ್. ಏನ್ ಅನ್ಸಿಲ್ಲ? .. ಎಲ್ಲರ, ಜೋರದ್ದಲ್ಲ, ಸ್ಟಾರ್ಟಿಂಗ. ಏನ ಇದ? ..
ಹೌದೌದು, ಸ್ಟಾರ್ಟಿಂಗ್, ಎಲ್ಲ ಬರುತ್ತೆ ಅಂಗಡಿಂಗಡಿ? ..
ಕೂಡ, ಮಾಡ್ಕೊಂಡ್! ಹೋಗಂತಂದೆ?. .. ಆಮೇಲೆ, ಡೇ ಒಂದ ದಿನವ? .. ಮತ್ತೆರಡು, ದಿನ. ಮತ್ತೆ ತಿಂಗಳ ಹೋಯ್ತು? ..
ಇಲ್ಲ, ಇದು, ಇದೆಲ್ಲ ಎಲ್ಲ ಎಲ್ಲ? .. ಅಂಗಡಿಯ, ಎಲ್ಲ ಚಲೋ ಅಂದ್ರೆ? .. ಹಿಂಗ, ಯಾವ್ದ ಕಿರಾಣಿ, ಅಂಗಡ ಏನು ಹಿಂಗ? .. ಫುಲ್, ನಾರ್ಮಲ್ ಆುಲೂ? ..
ಇಲ್ಲಿ, ಕಿರಣ್. ಅಂಗಡಿಂತ? .. ಆರ, ಎಲ್ಲ, ಎಲ್ಲೂ, ಸಿಗುತ್ತೆ. ನಮ್ಮ ಅಂಗಡ ಅ್ರ ಕರಣ, ಅಂಗಡ ಇದ್ದಂಗೆ. ಊರಾಗ ನಾರ್ಮಲ್ ಆಗಿರುತ್ತ ಎಲ್ಲ ಸಿಗತರ? .. ಎಟ್ಟು, ಎಡ್ಡು ಆಯ್ತು? .. ತ್ತ, ಆಡೂ? .. ಈಗ, ಒಬ್ಬೇಳೆಯಿಂದ, ಆದ ಬೇಳೆ, ಅದೆಲ್ಲ? .. ಕರೆಲ್ಲ, ಸಿಗತಲ್ಲ, ಪೂರ, ಕಿರಾಣೆ! ಟೈಮದ್ದಗೆ? ..
ಹ್ಮ್, ಹ್ಮ್? ಹ್ಮ್, ಹ್ಮ್! ಹ್ಮ. ..
ಊರದ, ಊರಾಗಿ, ಬೇಕಿರು. ಒಣಾಗ! ಏನೇ ಬೇಕಿರ್? ಹಬ್ಬ ನೀವು.. .. ಲ್ಲ, ಸ. ಅಡ ಮಾಡ ಎಲ್ಲ ತರ. ಹ್ಮ ಎಲ್ಲಾ ಬಾರಿ ಮಸ್ತ್, ಅಂಗಡಿ ಏನ ಅಂಗ ಅಲ್ಲಿಲ್ಲ? ಯಾರೆಲ್ಲ, ಆತರ ಮಾಡಿದವಿ?. ..
ಅಂದ್ರೆ, ನಿಮ್ ಮತ್ತೆ ಫುಲ್! ಇ ಬಿುಡುಪ ಪೂರಾ ಮಸ್ತ್? .. ತಲೆ ಓಡಿಸು? ..
ತಲ್ಲಿ, ಅತ, ಓಡಿಶ್? .. ಚಲಿ, ಅಥವಾ ಓಡ್ಸಣ ನಾಶಿಗೆ, ಬುದಿನದ್ರಾಗ ಹೋಗಿ? ..
ಹಾ .. ಹ, ನೀ! ಸಿಗ ಬಿದ್ದಿ. ಏನ್ ಬರ ಅಂಗಡಿ ಕೂಡೋದೇನಲ್ಲ? ಚಲೋ ಅಲ್ಲ ಅದೇನ.? ...
ಜರಾಮ್! ಅಂಗಡಿರ್ಬೋದು, ಅಂಗಡ. ಕ. ನಾಕ, ಟೈಮ ಅಂತ ಅನ್ಸತತ್ತು? .. ಒಂದ್, ದಿನ, ಆಯ್ತು. ಎರಡು, ದಿನ, ಆಯ್ತು. .. ಮೂರು ದಿನ ಆಯತು. ಒಂದು, ತಿಂಗಳಾಯಿತು ಮತ್ತ ಆಯಿತು? ಎಲ್ಲಿ ಹೋಗೋದೆಲ್ಲ ಬಂದ ಆ್ಬಿಡ್ತ ಎಲ್ಲಿ ಹೋಗ? .. ಲ್ಲ ಬರದಿರಲ್ಲ ಮೂರು ಟೈಮ್ ಬರ ಇಪ್ಪ ಈಗ ಎಷ್ಟು ಬೆಳಿಗ್ಗೆ ಬೆಳಗ್ಗೆ ಆರುಂಟ ಬೆಳಗ್ ಏನಿಲ್ಲ ಅಂದ್ರೆ ಐದು ಗಂಟೆ ಚಾಲ ಮಾಡಿದ್ರ ನೈಟ್ ಸ ಹತ್ತು ಗಂಟೆಗೆ ಮತ್ತೆ
ಐದ ಗಂಟೆಗೆ ಸಾಲ ಮಾಡ್ತಿದ್ದ ಬೆಳಗ್ಗೆ ಅಷ್ಟು ಬೇಗ ಯಾಕೆ
ಎದ್ದೇಳ್ಬೇಕ ರೀ ಅಂತ ಹೇಳ್ತಾರ ಅವ್ರು ಇವಾಗ ಎದ್ದಳ ರೂಡಿ ಹಾಕಬೇಕ
ಇಲ್ಲ ಅಷ್ಟು ಬೆಳಿಗ್ಗೆ ಎದ್ದು ಏನ್ ಮಾಡ್ತಿದ್ದ ಹೇಳ ನನ್ನ ಐದ್ ಗಂಟೆಗೆ ಎದ್ದು ಸುಮ್ಮು
ಫ್ರೆಶ್ಪ್ ಆಗಿ ಬ್ರಷ್ ಮಾಡಿ ಮತ್ತೆ ಬಾತ್ರೂಮ್ ಇದೆಲ್ಲ ಹೋಗಿ ಬರ ಐದುವರೆ ಆದ ಐದುವರೆಗೆ ಅಲ್ಲಿ ಅಂಗಡಿ ಬಂದ್ರ ಹೋಗಿ ಕಸಗ್ ಬಳದೆ ಎಲ್ಲಾ ತಗಿಬೇಕಲ್ಲ ಮತ್ತೆ
ಅಂದ್ರ ಆ ಊರ ಲ್ಲಿ ಅಷ್ಟು ಬೆಳಿಗ್ಗೆ ಬರ್ತಾರ ಅಂಗಡಿಯಲ್ಲಿ ಏನಂತ ಹೋಗೆ
ಬೆಳಗ್ಗೆ ಗಿರಾಕಿ ಆಗಿಲ್ಲ ಪರವಾಗಿಲ್ಲ ನಮ್ದೇನ್ರರು ಸುಮ್ಮ್ ಹೋಗ ಅಂಗಡಿ ತರ ಇದು ಮಾಡ್ಕೊಬೇಕು ಅಭ್ಯಾಸ ಬೇಗ ತಗದ್ರೆ ಯಾರ ಬರ್ತಾರ ಬರುತ್ತ ಗೊ ಎಲ್ಲರ ಗೊ ತಬೇಕಲ ೇ ವಿಭಾಗನಪಾ ಏನಾದ್ರು ಬೇಕತ್ತಂದ್ರ ಜಲ್ಲಿ ಬರ್ತಾರ ಅಂತ ಅಂದಿಂದ ಹೆಸಿಂದ ಹಾ ಅಷ್ಟು ಬೆಳಗ್ಗೆತ್ತದ್ರರು ಸ್ವಲ್ಪ ಒಂಥರಾ ಇದ ಲಕ್ಷಣ ಅಂಗಡ ಬೆಳಗ್ಗೆ ತರದ ಲಕ್ಷಣ ಪೂಜ ಮಾಡಿ
ಅಂದ್ರೆ ಎಲ್ಲಾ ನೀನ ಕಸ
ಬೆಳಿಗ್ಗೆ ನನ್ಗೆದ್ರದೆ ಐದ ಗಂಟೆಗೆ ಯಾರಾದ್ರು ಅದಾರಪ್ಪ ಈಗನ್ ಕಾಲಲ್ಲಿ ಬೆಳಗೆ
ಹಾ ಅದೇನ್ ತಿನ್ಗರು ನೀನ್ ಹೆಂಗೆ ಇಷ್ಟು ಬೆಳಗ್ಗೆ ಕೆಳ
ಹ್ಮ ಏನ್ ಮಾಡ್ತ ನಮ ಮುುತ್ತಿನ ಕಾಟಗ ಮಾಡ ಹೂ ಅಂತ ಅಂದೆ ಹ್ಮ್ ನ ಏನ್ ಮಾಡ್ತಿ ಮೊೆ ದೊಡ್ಡ್ ಮಾತ್ ಮೀರಾಕ್ದವ್ರಿಗೆ ಅದು ಈಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪಾತ್ರ ಅನ್ಸತ್ ನನ ಕೂಡ ಬೆಳಗ್ ಐದು ಗಟೆ ಬೋದು ಮಾಡ್ಬೋದು ಅಂತ ಬೆಳಗ್ಗೆ ಐದು ಎದ್ದು ಆಯ್ತು ಈಗ ಹತ್ತು ಹತ್ತು ಗಂಟೆ ತನ ಕೊಡ್ಬೇಕು ಹತ್ತು ಗಂಟೆ ಹತ್ತು ಗಂಟೆ ತ ಕೊಡಡ್ಬೇಕ ಹತ್ತು ಗಂೆ ಮೇಲೆ ಬರ್ತಾರ ಅವ ಹತ್ತು ಹತ್ತು ಗಂಟೆ ಮೇಲೆ ಬರ್ತ
ಅವ್ರ ಎಲ್ಲಿ ಗೊತ್ತಿದಾರ ಅವ ಎಲ್ಲ ಅವ್ರ ಎಲ್ಲಿ ಗೊತ್ತಿದಾರ ಅಷ್ಟೊ ತರಗೆ
ಲ್ಲ ಅಷ್ಟ ಅಲ್ಲಿ ಹೋಗಿಡ್ತಿರು ಅಲ್ಲಿ ಹೊರಗಡೆ ಇಲ್ಲಾಂದ್ರೆ ಆಯ್ತು ಆ ತಿ ಮೇಲೆ ಅದೇನ್ ನಾಷ್ಟ ಟಿ ಕ್ಲೋಸ್ ಆಗುತ್ತೆ ಆನ್ಮೇಗೆ ಅಲ್ ವೋಟ್
ಅದು ಅತ್ತಿ ಅತ್ತಿಮ ಅತ್ತಿಮಲ್ ಹೆಂಗ ಹೆಂಗ.
ಹತ್ತಿ ಮಿಲ್ಲು ಈಗ ಹೊರಗಡೆ ಇತರದು ಮಿಲ್ಗಳ ಎ ಪಿ ಎಂ ಸಿ ಹೊರಗಡೆ. ಇವ ಸಾರತಾ ನಂಬಲ್ಲಿ ನಮ್ಗ ಡಿಫ್ರೆಂಟ್ ಮುನ್ನೂರ್ ರೂಪಾಯಿ ಡಿಫ್ರಂಟ್ ಆಗುತಲ್ಲಿ ಅಲ್ಲಿ ಯೊಳ್ ಸಾವ್ರದ್ರ ನಮ್ಗ್ ಬರಿ ಆರ್ ಸಾವ್ರದ ಎಂಟ್ನೂರು ಏಳ್ನುರ್ ರೂಪಾಯಿ. ಬಟ್ ಹತ್ತಿ ಹೆಂಗ್ ಇರದ್ ತಳಂದಿ.
ಇಲ್ಲ ಹೆಂಗಿರ್ತ್ ಬಿಡು ಈಗ ನಿಂಬಲ್ಲಿ ಆರ್ ಸಾವ್ರ ಅಲ್ಲಿ ಏಳ್ ಸಾವ್ರ ಇದ್ರೆ ನಿಂಬಲ್ಲಿ ಈಗ ಬರೀ ಆರ್ ಸಾವ್ರ ಕೊಡ್ತರ. ಅಂದ್ರೆ ಕಮ್ಮಿ ರೇಟ್ಗೆ ತಗೋದಿಲ್ ದೆ ಮತ್ತೆ ಅಲ್ಲಿ ಹೋಗಿ.
ಹೆಚ್ಗೆ ಆಗ್ತಿವ್ ಯಾಕಂದ್ರೆ ಈಗ ಒ ಇವಾಗ್ ಹತ್ತಿ ಉಡ್ಸ ಬಂದಿರ್ತ್ತ ಊರಲ್ಲಿ. ಊರ್ಲ್ಲಿ ಇರ್ತದ ಈ ಸದ್ಯ ಈಗ ನೀವು ಒಂದೆರ್ಡು ಆಳಕ್ ಕರ್ಕೊಂಡು ಕೆಲ್ಸ ಮಾಡ್ತೀವ್ ಊರಾಗ ನಿಮ್ ಹೊಲ್ಕ. ಅರ್ಜೆಂಟ್ ಕೂಲಿ ಬೇಕ್ಪ ನನ್ ಕೊಡಂದ್ರಿ ಸಾಧ್ಯ ಅವ್ರ ಬೆಲಿ ರೋಕ್ ಎಲಿದ್ ಹೇಳ್ ಹತ್ತಿವೆಲ್ಲ ಇರ್ತದ. ಹತ್ತಿ ಮಾಡ್ದಾನ ಅದಕ್ಕೆಲ್ಲ ಒಂದ್ ಚೀಲ ಆಯ್ತು ಎರ್ಡ್ ಚೀಲ ಆಯ್ತು ಒಂದು ಕುಂಟಲ್ ಅಂತ ತಗೊಂಡ್ ಬರ್ತರ ಅವ್ರು. ಈಗ ಒಂದ್ ಚೀಲ ಒಂದ್ ಕುಂಟಲ್ ಯಾರ ವಾದನ್ ಮಾಡ್ತೀರ ಏನ್ ಎಷ್ಟು ಬಂದಷ್ಟ್ ಬರ್ಲಿ ಬಿಡು ಊರಾಗ ಮತ್ತೆ ಕೂಲಿ ಆಳುವದ ಅಂತ ನಂಬಲ್ಲಿ ಬರ್ತರ ಅವ್ರು. ನಾವ್ ಏನ ಎಲ್ಲ ಒಂದೇ ಒಂದಿರ ಕಂದ್ರೆ ದಿ ಪಿಕ್ಸಡ್ ಅಂತ ರೇಟಿರಲ್ಲ. ಆದ್ರದ್ ಇಂದ್ ಯಾವ್ ತರ ಇರ್ತದ. ಈ ತರ ವೈಟ್ ಆಗಿದ್ರರೆ ಬ್ಯಾರೆ ಹ ಸ್ವಲ್ಪ ಕುಡ್ ಆಗಿದ್ ತರ್ ಅದಕ್ ರೇಟ್ ಬ್ಯಾರೆ ರೇಟ ಪೂರ ಕುಡ್ಡ ಆ ಅದಕೊಂದ್ ಬ್ಯಾರೆ ರೇಟ.
ಹ್ಮ್
ಈಗ ಅತ್ತಿ ಹೆಂಗಿರ್ತಾ ಆತರ ರೇಟ್ ಅದ್ರ ಮೇಲೆ.
ಒ ಹ ಹ ಹಾ ಹಂಗೆನಾ.
ಕ ಅಂದ್ರೆ ಇದೆ ಅಂದ್ರೆ ಇವತ್ ದೆ ವಿವಸರ್ ಅಂತ ಅದೆ ಇದೇ ರೇಟ್ ಇರಲ್ಲ. ನಾಳೆ ಮತ್ತೆ ಪೂರಾ ಡೌನ್ ಆಗ್ಬೊದ್ ಆದ್ರೆ. ಆರ್ ಸಾವ್ರಕ್ ಬರುತ್ತೆ ಐದ್ ಸಾವ್ರಕ್ ಬರದ ಹೆಂಗ್ ಬರ್ದ ಅಂತ್ ತಗಂಬೇಕ್ ಮತ್ತೆ.
ಹ್ಮ ಅಂದ್ರೆ ನೀವು ಈಗ ಐದ್ ಸಾವ್ರ ಆರ್ ಸಾವ್ರ ತಂದ್ರೆ ಅದೆಲ್ಲಾ ಮಿಕ್ಸ್ ಮಾಡಿ ನೀವು ಅಲ್ಲಿ ಚಲೋ ರೇಟ್ಗೆ ತಗಂತೀ
ಮೊನ್ನೇ ನಮ್ಮ ಅದಕ್ಕೆ ತಗೊತೀವಿ ಯಾಕ ಮಾಡ್ತದೆಲ್ಲ ತಗೊಂಡ ಒಂದ್ ಒಂದೇ ನಾವು ಏನರ ಒಂದು ತಗೊಂಡ್ವಿ ಅಂದ್ರೆ ಒಂದೇ ದಾರಾಗ್ತೀವಿ ಪೂರ ಮಿಕ್ಸ್ ಮಾಡ್ದು ಮಿಕ್ಸ್ ಮಾಡಿ ಗೌರ್ಮೆಂಟ್ ಆಗ್ಬೇಕದಕ್ಕೆಲ್ಲ ಗೌರ್ಮೆಂಟ್ ಗೌರ್ಮೆಂಟ್ಗ ಆಗ್ಬೇಕಂದ್ರೆ ಟಬೇಕಂದ್ರೆ ಸಾಧಾರಣಲ್ಲ ಅದ ಬಾಳ ಅದ್ರ ಅದ್ರಂಗ್ನೆಲ್ಲ ಅದೆಲ್ಲ ಎಲ್ಲ ಹೊಲ ಹೊಲ ಒಲ್ ಪಾಣಿಷ್ಟ ಪಾಣಿ ಇರ್ಬೇಕಾದ್ರೆ ಪಾಣಿ ಬೇಕಕ್ ಅದು ಬೇಕ ರಜರ್ಷನ್ ರಿಸರ್ವೇಷನ್ ಮಾಡ್ಬೇಕ ಮತ್ತೆ ಅಲ್ಲಿ ಅಲ್ಲಿ ಕಾಟ ಚೆಕ್ ಮಾಡ ನಾಗ ಇದು ಆತರ ಪಾಯಿಂಟ್ ಬರಬೇಕು ಜಾಸ್ತಿ ಇ ಕಡಿಮೆ ಬಂದ್ರ ತಗಲ್ಲ ಇಲ್ಲಿ ಎಲ್ಲಾ ಇರುತ್ತಲ್ಲ ಒರು ಎಲ್ಲ ಕಡೆ ಎಲ್ಲಾ ಈ ಕಡೆ ಈ ಎಲ್ಲಾ ಇಂಗ ಇದ್ರ ಮೇಲೆ ನಡ್ದ ಇನ್ ಕಮ ಮೇಲೆ ನಡ್ದ
ಹ್ಮ್
ತಗೊಂಡ ಹೋಗ್ರ ಆಯತ ಆಯತ ಮುಗಿದೋತ ಇಲ್ಲೆಲ್ಲ ಅದೇತರ ಸರಂದ ಮಾಡ್ಬೇಕಲ್ಲ ಏನ್ ಮಾಡ್ತಿ ಈಗ ಮಾಡಿ ತಿಪ್ಲಿಗಿ ಮಾಡ್ಬೇಕ ತಗೊಂಡ ತಿಪ್ಲಿಗಿ ಏನು ಲಾಭ ಆಗವಲ್ಲದು ಮಾಡ್ಬೇಕುಂತ
ಅಂದ್ರೆ ನೀನು ಈ ಕಡೆ ಹತ್ತಿ ಹಾಕಕ್ಕ ಕೊಡ್ತಿದೆ ಮತ್ತ ಈ ಕಡೆ ನಿಮ್ಮ ಅದ ಯಾವ್ದ್ ಅಂಗಡಿ ಅಂದಿಲ್ಲ ಅದ್ ಅಂಗಡಿಯ ಕೊಡ್ತ
ಏ ಅಂಗಡಿ ಆಯ್ತು ಹತ್ತು ಗಂಟೆದ ನಾನ ತತಲ್ಲಿ ಕೊಡ್ತೇನೆ ಅಲ್ಲಿ ಹೋಟೆಲ್ದಾಗ ಕೊಡ್ತೇನೆ ಬೆಳಗ್ಗೆ ಎಷ್ಟು ಎಂಟ ಗಂಟ ತನ ಕೊಡ್ತಾನ ಹೋಟೆಲ್ ದಾಗ ಬೆಳಗ್ ಐದು ಗಂಟೆಗೆದ್ದು ಚಾ ಕುಡ್ದ ಅವರೆಲ್ಲಾ ಮುದುಕರು ಮಾಡ ಮುದಲತಾನ ಎಂಟು ಗಂಟೆ ತನ ಕೂಡ್ತಾನ ಎಂಟು ಗಂಟ ಅದ ಮ್ಯಾಲ ಆಯ್ತು ಈಗ ಎಡೆ ತಸ್ ಬ್ರೇಕ್ ಅಷ್ಟೇ ಮತ್ತೆ ಒಂದ ತ ಮೇಲೆ ಮತ್ತೆ ಅದೇ ಡ್ಯೂಟ ಚಾಲ ಮತ್ತೆ ಕೂಡೋದ ಅಂಗಡಿಗೆ ಹೋಗ ನನಗಂದ್ರಿ
ಇನ್ನು ಮತ್ತೆ ಊಟ ಗೀಟ ಮಾಡ ಮತ್ತ ಯನ್ ಬರ ಅಮ್ಮ ಹೆಂಗ ಒಂದ ಇಲ್ಲ ಬೆಳಿಗ್ಗೆಯಿಂದ ಹತ್ತು ಗಂಟೆ ಬೆಳಗ್ಗೆಯಿಂದ ಹತ್ತು ಗಂಟೆ ತನ ಅಲ್ಲೇ ಕೂಡತೇಯ ಮತ್ತ
ಆಯ್ತು ಹತ್ತು ಗಂಟೆ ಒಂದ ತಾಸ ಕದು ತಾಸ ಕಡೆಡತ ತಾಸ ಒಂದ್ ಆಸೆ ಮುಗ್ದೊತ್ಲ ಮತ್ ಇರ್ಬೇಕ ಮತ್ತೆ ಅದೇ ಸೀಟ್ ಇರ್ಬೇಕಕ್ ಮತ್ತೆ ಸಿ ಎಂ ಸೀಟ್ ಅ ನಂಗ ಪರ್ಮನೆಂಟ್ ಆಗಿ ಅದೇರ್ಬೇಕು ಮತ್ತೆದು ಮಧ್ಯಾಹ್ನ ಹೋಗಬೇಕು ಮತ್ತೆ ಮಧ್ಯಾಹ್ನ ಊಟಕ್ಕೆ ಒಂದ್ ದಿನ ಮನಿಗ್ ಹೋಗ ಮಾಡಕನಿಲ್ಲ ಇಲ್ಲಿ ತನ್ ಕೊಡ್ದಾರ ಇಲ್ಲಿ ಅಂಗಡ ಒಂದ್ ಊಟ ಮಾಡಂತ ಮುಟ್ಟ ಮತ್ತ
ಮನಿಯನ್ ದೂರಿದೆ
ಮನ ಇದೆ ಅಷ್ಟ ಷ್ಟ ಇಷ್ಟ ಒಂದ ಒಂದ ಎರಡ್ ನೂರ್ ಮೂರ್ ನೂರ್ ಮೀಟರ್ ಆಗ್ಬಹು ಅಂದ್ರೆ ಮನೆ ಹೋಗಿ ಬರ್ ದಿನಕ ಮತ್ತೆ ಅಂಗಡಿ ಮು ಅಂಗಡಿಯ ಬೇಡ ಅಲ್ಲಲ್ಲಿ ಅಂಗಡ ಕುಂತ ಊಟ ಮಾಡ ಅಲ್ಲೇರು ಯಾಕ ಬರಕ್ ಕೊತಿ ಅಂಗಡಿ ಮತ್ತ ಪಠತಾರ ಹೊಊಟ
ಬಾಳ ಕಷ್ಟ ಇತ್ತಪ ಅಂದ್ರೆ ನಿಮ್ಗೆ
ತ್ತ ಜೀವನ ಬಾಳಂದ್ರ ಬಾಳ ಎಲ್ಲಾ ಇ್ ಮಾಡಿರದು
ಹ್ಮ್
ಬಾ ಕಷ್ಟ ಇತ ಅದಕ್ಕೆಲ್ಲ ನ ತರಿ ಎಲ್ಲಾ ಮಂಷಾಗ ಪಾಡ ಇದ ಇದ್ರ ಈ ಒಂಥರ ನೆಮ್ದಿರ್ಬೇಕಕ್ ಕೆಲಸ ಮಾಡಕ ಸಲ್ ಬಿಡ್ಬೇಕು ಫ ಆಗಿದ್ರೆ ಪಡ ಏನು ಕೆಲ್ಸಾನ ಮದಬಿಟ್ಟು ಚಂದ ಕೆಲ್ಸ ಮಾಡ ಕೆಲ್ಸ ಮಾಡ ಕೆಲ್ಸ ಮಾಡ್ರ ಹೆಂಗ ಬರ್ರ ಯಾವ ನಮ್ದಿರ್ದಲ್ರಿ ಯಾವ ಕೆಲ್ಸ ಹೋಗಂತ ಎಲ್ಲ ಬಿಟ್ಟ ಬರಂಗನ್ಲ್ ಮತ್ತೆ
ಹೌದೌದ ಹೌದೌದೌದು
ಇ ಒಂದ್ ದಿನ ಮಾಡಿದೆ ಎರಡು ಒಂದು ತಿಂಗಳು ಮಾಡಿದೆ ವರ್ಷ ಒಂದು ವರ್ಷ ತನ ಮಾಡಿದೆ ಮತ್ತೆ ಇನ್ನು ಎಷ್ಟ ಅಂತ ತಾಳಂದೆ ನನಗನ್ನು
ಹೌದೌದ ಹೌದುದು
ಸಾಕಾಗವತ್ತು ಅದು ಹೋಯಿತು
ಸರಿ ತಪ್ಪೇನು ನಾ ಅಷ್ಟತಂತ ಮತ್ತೆ ನೀನ್ ಸ ನಮದೋಸ್ತ ಕರೆತ ನ
ಹ್ಮ್ ಅದೇ
ಹ್ಮ್